ಹಲೋ
ಹಲೋ ಕಶಿ
ಏನ್ ಮಾಡ್ತಾ ಇದಯಾ
ಸುಮ್ನೆ ಕುಂತ್ತಿದೆ ನೋಡಪ್ಪಾ ಆರಾಮಿದಿಯ
ಆರಾಮಿದ್ದೀನಿ ನೀ ಆರಾಮಿದಲ್ಲಾ
ಹಾ ನಾ ಆರಾಮ ಇದ್ದೀನಿ ನೋಡು
ಮತ್ತೆ ನಾನು ಆರಾಮದಿನ ಏನ್ ಸಮಾಚಾರ
ಮತ್ತೇನು ಇಲ್ಲ ನೋಡು ಇಲ್ಲೇ ಊರಿಗ್ ಬಂದಿದೆ ನಾನು
ಊರಿಗೆ ಯಾವ ಊರಿಗೆ ಹೋಗಿದೆ
ನಮ್ಮ್ೂರಿರಿಗೆ ಬಂದಿದೆಪ್ಪಾ
ಯಾವ್ರೂಪಾ ನಿಮ್ದು ಜವ್ರಿಗೆ ಕಲ್ಬುರ್ಗಿ ಜಿಲ್ಲಾ ಹ್ಮ್ ನಾನು ಈಗ ಊರಿಗೆ ಬಂದಿದ್ದೆ ನಮ್ದು ಕಾಲೇಜು ರಜ ಕೊಡ್ತು ನಾನು ಇಲ್ಲ ಬಾಗಲಲ್ಕೋಟ್ ಜಿಲ್ಲಾಗ ಗೋತ್ತಲ್ಲ ನಿಂಗೆ
ಹಾ ಹಾ ಗತ್ತ ಬಾಗಲ್ಕೋಟ್ಟ
ಮುಧೋಳಂದೂರು ಇಲ್ಲ ಮುಧೋಳಲ್ಲಿ ಇರೋದ ಈಗ
ಹೌದಾ ಮುದೋಳಂತ ಎರಡಿದೆ ಏನು
ಹಾ ಮುದ್ಳೊಂದು ತಾಲ್ಲೂಕ್ ಇದೆ ಒಂದು ಮುದಿಹಾಳ ಹತ್ತ ಒಂದ್ ಜಿಲ್ಲ ಇದೆ
ಹೌದಾ
ಹ್ಮ್
ಹ್ಮ್ ಹ್ಮ್
ಮತ್ತೆ ಏನ್ ಸಮಾಚಾರ ಪ್ರವಾಸದ ಏನು ಹೋಗಿಲ್ವಾ ನೀನು
ಪ್ಾಾಸಗ
ಪ್ರವಾಸ ಪ್ರವಾಸಕ್ಕೆ ಟೂರಿಗೆ
ಇಊ್ರಗೆ
ಹ್ಮ್
ಹೋಗಿಲ್ಲಪ್ಪ ಈಗ ಹೋಗಿಲ್ಲ ನೋಡ್ರಿ ಸಣ್ಣ ಅಲ್ಲ ಇದಿದ್ದಾಗ ಹೋಗಿದ್ದೆ ಸ್ಕೂಲ ಅಲ್ಲಿ ಇದಿದ್ದಾಗ
ಹ್ಮ್ ನಾನು ನಾಳೆ ನಾಳೆ ಹೋಗ್ತಾ ಇದ್ದೀಿ ಬರ್ತಿದ್ರೆ ಬಾ ಮತ್ತೆ ಹೋಗೋಣ
ಎಲ್ಲಿ ಎಲ್ಲಿ ಉಂಟಿದೀರಾ
ನಾನು ಮೊದ್ಲು ಇಲ್ಲೇ ಮುದೋಳಿಂದ ಮುದೋಳ ಜಾಗ ಬಿಡ್ತೀವಿ
ಹ್ಮ
ಹದಳಿಂದ ಡೈರೆಕ್ಟ್ ಮೈಸೂರು ಇದ ಮೈಸೂರ್ಕ್ ಹೋಗ್ತೀವಿ
ಮೈಸೂರು ಹಾ
ಮೈಸೂರಲ್ಲಿ ನಮ್ಮ ಸ್ನೇಹಿತ ಇದಾನೆ
ನಿಮ್ಮ ಸ್ನೇಹಿತತಿ
ಹ್ಮ್ ಅವನ್ಗೆ ಭೇಟಿಿಯಾಗಿ ಅವನನ್ನು ಕರ್ ಅವನು ಅವನು ಬೇಕು ನಮ್ಗೆ
ಹೌದಾ
ಕಕೊಂಡ್ ಹೋಗ್ಬೇಕು ಅಲ್ಲಿ ಮೈಸೂರಲ್ಲಿ ಮೈಸೂರು ಅರಮನೆ ನೋಡ್ತೀವಿ
ಹಾ
ಪೂರ್ತಿ ಒಂದು ಸಲ ನಾವು ಇರ್ತೀವಿ ಅವ್ನ ಹತ್ರಾನೇ
ನಾವು ಮೈಸೂರು ಅರಮನೆಗೆ ಹೋಗಿದ್ದೇವೆ
ಹ್ಮ್
ಆದ್ರೆ ಸಣ್ಣಲ್ಲಿ ಸ್ಕೂಲ್ ಟೈಮ್ ನಲ್ಲಿ ಹೋಗಿದ್ದೆವು
ಹ್ಮ ಶಾಲಾ ಸಮಯದಲ್ಲಿ ನಾವು ಮೈಸೂ ಹಾ ಹ್ಮ್ ಅದೇ ನಾನು ಮೈಸೂರಲ್ಲಿ ಅರಮನೆಗೆ ಹೋಗ್ತ ಮ ಮೈಸೂರರ ಮೆ ಮುಗಿಸಿ ಚಾಮುಂಡಿ ಬೇಟ ಗೊತ್ತಲ್ಲ ಚಾಮುಂಡೇಶ್ವರಿ ತಾಯ ಆ ದರ್ಶನ ಪಡ್ಕೊಂಡು ಮತ್ತೆ ಪಯಾನ ಮ್ಯೂಸಿಯಂ ಅತ್ತ ಇರುತ್ತೆ ಅಲ್ಲೇ ಇದು ತುಂಬಾ ಹಳೆಯ ಕಾರುಗಳು ಇರುತ್ತೆ ಅಲ್ಲೇ
ಹೌದಾ
ಅಂಬಾಸೆಡರ್ ಕಾರು ಮತ್ತೆ ಎಲ್ಲಾ ತರಹದ ಕಾರ್ಗಳು ಇರುತ್ತೆ ಅಲ್ಲಿ.
ಹೌದಾ.
ಹ್ಮ್ ಮೈಸೂರಲ್ಲಿ ಅದ್ನೊಂದು ಮುಗಿಸ್ಕೊಂಡು ಮತ್ತ. ಮತ್ತೆ ಹ ಇದಕ್ ಹೋಗ್ತೀವಿ ಬೆಂಗ್ಗಳೂರಿಗೆ.
ಬೆಂಗ್ಗಳೂರ್ಗೆ.
ಹ್ಮ್ ಬೆಂಗ್ಗಳೂರಲ್ಲಿ ನಂದಿ ಹೇಲ್ಸ್ ಗೊತ್ತಲ್ಲಾ.
ಹಾ ನಂದಿ ಹಿಲ್ಸ್ ಗೊತ್ತು ಗೊತ್ತು ಗೊತ್ತು
ಅವತ್ತು ನೈಟ್ ಮೈಸೂರಿಂದ ಜಾಗ ಬಿಡ್ತೀವಿ ಮೈಸೂರಿಂದ ಬರ ಎರಡು ಗಂಟೆ ಕಾಲ ಸಮಯ.
ಹ ಎರಡು ಗಂಟೆ ಆಗುತ್ತೇನು ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಹಾ.
ಅದಕ್ಕೆ ಮುಂಜಾನ ಹೋಗ್ ಬಿಡ್ತೀವಿ ಮೈಸೂರಿಂದ ಮೈಸೂರಿಂದ ಪೂರ್ತಿ ಬೆಂಗಳೂರು ನಂದಿ ಇಲ್ಸ್ ಹೋಗ್ತೀವಿ.
ಹ್ಮ್ ನಾಸಾಗಿ ಟೈಮ್ ಯಾವುದೇ ವಾಹನ ಬಾಳ ಚೆಲು ಇತಿ
ಹ ಅದಕ್ಕೆ ಅಲ್ಲಿ ಸೂರ್ಯೋದಯ ತುಂಬಾ ಚೆನ್ನಾಗಿರತ್ತೆ ಅಂತೆ ಅಲ್ಲಿ ಸೂರ್ಯೋದಯ ನೋಡಕೆ.
ಓ ಹೌದು.
ಡ್ರೈಸು.
ಹಾ.
ಅದನ್ನ ಮುಗಸೊಂಡು ಮತ್ತೆ ಬೆಂಗಗಳೂರಿಗೆ ಬರ್ತೀವಿ. ಹ್ಮ್ ಬೆಂಗಳೂರಲ್ಲಿ. ದನ್ ಸೌದ ನೋಡಿತ್. ವಿಧಾನಸೌಧದ ಹದಬಳಕೆ ಮತ್ತೆ ಒಂದು ಮೃಗಾಲಯ ಇದೆ ಬೆಂಗ್ಳೂರಲ್ಲಿ ಸಣ್ಣದ ಅದು.
ಹಾ
ಲಾಲ್ಬಾಗು ಲಾಲ್ಬಾಗು ಮತ್ತೆ ಗಾಂಧಿ ಚೌಕ ಹೀಗೆ ಎಲ್ಲಾ ತರದ ಬೆಂಗ್ಗಳೂರಲ್ಲಿ ಏನೇನ ಐತಲ್ಲ ಅದ್ನೆಲ್ಲಾ ನೋಡಿ ಬರ್ತೇವಿ.
ಹೌದಾ ಬರ್ತೀನಿ ತಗೋರಿ ನಾನು ಅಂದ್ರೆ. ಯಾವಾಗ ಹೊಂಟಿದ್ದೀರಾ.
ನಾನ್ ನಾಳಲ್ದ ನಡ್ದು ಹೋಗ್ತಾಯಿದೀವಿ ಬರ್ತಿಯಲ್ಲ. ನಾವು ಆರ್ ಜನ ಇದ್ದೀವಿ ಒಂದ್ ಸೀಟ್ ಖಾಲಿ ಇದ ಬಾ ಬೇಕ್. ಯಾದ್ರೆ ಕರ್ಕೊಂಡು ಹೋಗ್ತಿವಿ.
ಆಯ್ತು ನಾನು ಬರ್ತೇನೆ.
ಹ್ಮ್ ಅದನ್ನ ಮುಗಸ್ಕೊಂದು ಒಂದ ಇದನ್ ಮಾಡಿದೀವಿ ಅಲ್ಲಿ ಹೈದರಾಬಾದ್ ಕ್ರಿಕೆಟ್ ನಡೀ ಗೊತ್ತಾಯಿತಲ ಈಗ ಇಂಡಿಯಾ ಆಫಾನಿಸ್ತನ್ ಗೊತ್.
ಹಾ ಹೌದೌದು.
ಹ್ಮ್ ಅಲ್ಲಿ ಟಿಕೆಟ್ ಬುಕ್. ಬು ಮಾಡಿದ್ದೀವು ನಾವು ಎಂಟ್ ಟಿಕೆಟ್ ಬುಕ್. ಮಡಿದೇವ್
ಹಾ
ಐವತ್ತೂರನೇ ಪಂದ್ಯ ಅಲ್ಲಾ
ಹಾ ಹಾ
ಹೈದರಾಬಾದ್ನ ನಡತಾ ಇದೆ ನಾವು ಬೆಂಗಳೂರ್ ಮುಗಸ್ಕೊಂಡು ಮತ್ತೆ ತಿರುಮಳ ಗೊತ್ತಲ್ಲ ನಿಂಗೆ.
ಹೌದ ತಿರುಮಳ ತಿರುಮಳ ತಿರುಪತಿ
ಹ್ಮ್ ಅದನ್ ಮುಗಸ್ೊಂಡಂದು ಡೈಕ್ಟ್ ಹೈದಾಬಾದ್ಗೆೋಗ್ತತಿವಿ
ಹೌದ ಹ ನಡತೈತ್ತು ಸರಿಯಾಗಿ ಆಗುತ್ತೆ ನಾವು ಮ್ಯಾಥ ಕೂಡ ನೋಡ್ದಂಗ ಆಗುತ್ತೆ ಪ್ರವಾಸನ ಮುಗಿಸಿದಂಗ ಆಗುತ್ತೆ
ಹ್ಮ್ ಆ ಮ್ಯಾಚ್ ಮುಗಸ್ಕೊಂಡು ಡೈರೆಕ್ಟ್ ಹೋಗೋದು ನಾವು ಮಹಾರಾಷ್ಟ್ರಗ್ ಬರ್ತೇವಿ ಹ್ಮ್ ಮಹಾರಾಷ್ಟ್ರ ಸೋಲಾಪು ಕೋಲಪುರಗದ
ಹಾ ಗೊತ್ತು ನಾನು ಮಹಾರಾಷ್ಟ್ರ ಎರಡ್ ದಿನ ಹೋಗಿದ್ದೆನೆ ನಾವು
ಹ್ಮ್ ಏನ್ ಮಾಡಿದ್ರಿ ನೀವು ಅಲ್ಲಿ ಹೋಗಿ
ನಾವು ಇದ ಇತ್ತು ಬುದ್ಧ ಪೂರ್ಣಿಮಾ ಇರ್ತೇವಿ ನೋಡಿ
ಹ್ಮ್
ಹಾ ಬುದ್ಧ ಪೂರ್ಣಿಮಾ ಅಂದೇನ ಎರಡು ದಿನ ಹೋಗಿದ್ದೇವು ನಾವು ನಮ್ ಫ್ಯಾಮಿಲಿ ಹೋಗಿದ್ದೆವು
ಹ್ಮ್
ಎರಡು ದಿನ ಸರಿಯಾಗ ಆಗುತ್ತೆ ಅಲ್ಲಿ ಬುದ್ಧ ಪೂರ್ಣಿಮೆ ಆಗುತ್ತೆ ಮುದ್ದ ಹುಟ್ಟಿದ ದಿನ
ಹ್ಮ್್ಮ ಗುರುಪೂರ್ಣಮ ತ ದಚರಿಸತಾರಲಾ ಹ್ಮ್ ಅಲ್ಲಿ ಪಾಂಡುರಂಗ ಪಾಂಡುರಂಗನ ದೇವಸ್ಥಾನ ಗೊತ್ತಲ್ಲ ನಿಂಗೆ
ಪಾಂಡುರಂಗನಾ
ಪಾಂಡುರಂಗ ವಿಠಲ್ಲ ವಿಠ್ಠಲ್ಲ ಪಾಂಡುರಂಗ
ಹಾ ಹ
ಹ್ಮ್ ಅಲ್ಲಿ ಪನ್್ರ ಪುರ್ ಹೋಗ್ ಬರ್ಬೇಕು ಮತ್ತೆ ಕೊಲ್ಲಾಪುರ್ಕ್ಕೆ ಹೋಗ್ ಬರ್ಬೇಕು ಹಾಗೆ ಅಲ್ಲಿ ಅಜಂತಾ ಎಲ್ಲರಗ ಪತ್ತಲ ನಿಗೆ
ಹಾ ಹಾ
ಅಜಂತ ಎಲ್ಲರ್ಗ ಭೇಟಿ ನೀಡಿ ಮತ್ತೆ ಪುನಕ ಹ ಹೋಗಿ ಮುಂಬೈಕ್ ಹೋಗ್ಬೇಕು
ಮುಂಬಂಬೈ
ಹಾ ಮುಂಬೈಯಲ್ಲಿ ನಮ್ಮೊಬ್ಬ ಸ್ನೇಹಿತ ಆಸ್ಟ್ರೇಲಿಯಾಕ್ ಹೋಗ ಹುದನ
ಹೌದಾ
ಆಸ್ಟ್ರೇಲಿಯಾಕ್ಕೆ ಅಲ್ಲೇ ಒಂದು ಎಂ ಬಿ ಎಸ್ ಡಿಗ್ರಿ ಮಾಡ್ತಾ ಇದ್ದಾನ
ಹೌದು
ಹ್ಮ್ ಅದನ್ನೇ ಅವನು ಆಸ್ಟ್ರೇಲಿಯಾ ಅವನು ವಿಮಾನ ನಿಲ್ದಾಣಕ್ಕೆ ಬಿಟ್ಟು ಬಂದು ಆಸ್ಟ್ರೇಲಿಯಾ ಕಳಿಸಿ ಮತ್ತೆ ನಾವು ಮುಂಬೈಿಂದ ಪುನಃ ನಮ್ಮ ಬಾಗಲಕೋಟೆಗೆ ಬರ್ತೇವಿ
ಹೌದಾ ಆಯ್ತು ಸರಿ ತಗೊಳಿ ಹೋಗೋಣ
ಮುಂಬೈಯಿಂದ ಗುಜ ಗೋವಾಕ್ ಹೋಗೋಣ ಗೋವಾದಿಂದ ಮತ್ತೆ ಬಾಗಲ್ಕೋಟ್
ಆಯ್ತು ತೋ ಸರಿ ತೋಳಿ ಹೋಗೋಣ
ಹ್ಮ್ ಹ್ಮ್
ಹ್ಮ ಹ
ಮತ್ತೆ ನೀ ಎಲ್ಲಿ ಮತ್ತೆ ಹೋಗಿಲ್ವಾ ನೀನು ಎಲ್ಲಿ
ಇಲ್ಲ ಇಲ್ಲಿ ಸ್ವಲ್ಪ ನಾನು ಊರಿಗೆ ಬಂದಿದ್ದೆ ಊರಲ್ಲಿ ಸ್ವಲ್ಪ ಕೆಲ್ಸ ಇತ್ತು
ಹ್ಮ
ಸ್ವಲ್ಪ ಹೊಲ್ ಹೊಲ್ದಲ್ಲಿ ಇದು ಬಿತ್ತ ಕುಂತ ವು ನಾವು ನಮ್ದು ನೋಡಿ ಎಂಟ ಎಕರೆ ಆಯತ ಅಲಾ
ಹ್ಮ ಎಂಟಕ್ರ ಏನ್ ಬೆಳದಿರಿ
ಅದರಲ್ಲಿ ಮೊದ್ಲು ಕಬ್ಬು ಬೆಳೆದಿದ್ದೇವು ನಾವು ಹೌದ ಕಬ್ಬು ಬೆಳೆದಿದೆವು ಮೂರು ವರ್ಷ ಆಯ್ತು ಈಗ
ಕಬ್ ಬೆಳತೀರಾ ನಿಮ್ಮಲ್ಲಿಯ ಹ್ಮ ಯಾವ ಬ್ರೀಡ್ ಕಬ್ಬು ಹ್ಮ ಮಂಡ್ಯ ಬೇಸಿರುತ್ತೆ ಅಲ್ವಾ ಹ್ಮಹ್ಮ ಹ್ಮ ಎ ಎಂಟು ಎಕರೆ ಕಬ್ಬು ಬೀಳಿತೀರಾ
ಎಲ್ಲ ಎಂಟು ಎಕ್ರೆಯಲ್ಲಿ ಮೂ ನಾಲಕ್ ಎಕ್ರೆ ಬೆಳದಿದೆವು ಕಬ್ಬು
ಹ್ಮ್
ಇನ್ನೊಂದ್ ನಾಲಕ್ ಎಕ್ರೆ ಉಳಿದಿದ್ದು ಹತ್ತಿ ಮತ್ತೆ ತೊಗರು ಬೆಳೆತಿದ್ದೆವು
ಹ್ಮ ಹ್ಮ
ಹಾ ಅದೇ ಸ್ವಲ್ಪ ಹತ್ತಿಗೆ ಹತ್ತಿ ಬಿಡಿಸೋದಿತ್ತು
ಹ್ಮ
ಅದೂ ಕು ಕಾರ್ಮಿಕರೆಲ್ಲ ಬರ್ತಿದ್ರಲ್ಲ ಕೂಲಿ ಆಳ್ಗಳು
ಹ್ಮ
ಅದರ್ದು ಲೆಕ್ಕ ಬರ್ಕೋಕೆ ಮತ್ತೆ ಅದುಕ್ಕೆ ನಮ್ ತಂದೆಯವರು ಯಾರು ಇಲ್ಲಪ್ಪ ಸ್ವಲ್ಪ ಎರಡು ದಿನ ಬಂದು ಹೋಗುವ ಅಂತಂದಿದ್ರು ಅದಿಕ್
ಮತ್ತೆ ನೀವ್ ಪ್ರವಾಸಕ್ ಬರ್ತೀನ್ ಅಂದ್ರಲ್ಲ ಈಗ
ಹಾ ಮುಗೀತು ಅಷ್ಟರಲ್ಲಿ
ಹ್ಮ ಹ್ಮ
ಹಾ ಅಷ್ಟರಲ್ಲಿ ಮುಗೀತು ಹೋಗೋಣ ಅಂತೆ ಮತ್ತೆ ಪ್ರವಾಸಕ್ಕೆ
ವರ್ಷದಲ್ಲಿ ಒಂದಾದ್ರು ಪ್ರವಾಸ ಮಾಡ್ಬೇಕು ಮನುಷ್ಯನ ಮೆದುಳು ಹ್ಮ ಬರ್ತಿರತ್ತಲ್ಲ ಮತ್ತೆ ಮತ್ತೆ ಹೇಗಿದೆ ಊರಿನ ವಾತಾವರಣ
ಎಲ್ಲಾ ನೋಡಿ ಸರಿಯಾಗಿದೆ ಹಳ್ಳಿ ಅಂದ್ರೆ ಒಂದ್ ತರ ಮನಸ್ ಇರುತ್ತೆ ನೋಡಿ ಅಲ್ಲಿ
ಹ್ಮ್
ನೆಟ್ವರ್ಕ್ ಸಿಗ್ತಾ ಇಲ್ಲ ಆದ್ರೆ ಮತ್ ನೆಟ್ವರ್ಕ್ ಇರ್ಲಿಕ್ಕಿಲ್ಲ ಅಂದ್ರೆ ಬಾಂಧವ್ಯ ಸರಿಯಾಗಿದೆ ಒಬ್ಬರಿ ಜತೆ ಒಬ್ಬರಿಂದ ಹ್ಮ ಅದೇ ಸಿಟಿಯಲ್ಲಾದ್ರೆ ನೆಟ್ವರ್ಕ್ ಸಿಗುತ್ತೆ ಆದ್ರೆ ಎಲ್ಲಾ ಪೊಲ್ಯೂಷನ್ ಇರುತ್ತೆ ಗಾಳಿ ತೋಲಕ್ಕೂ ಕೂಡ ಇಲ್ಲಿ ಆಗೋದಿಲ್ಲ
ಅಲ್ಲಾ ನಿಮ್ಮ ಹೊಲದಲ್ಲಿ ಕಪ್ಪು ಮನೆ ಅದೂ
ನಮ್ಮ ಕರಿಮಣ್ಣಿದು ಬ್ಲಾಕ್
ಹಾ ನೀ ಆ ಆ ಮನೆನಲ್ಲಿ ಮೇ ನೀರನ್ ಹಿಡಿದುಕೊಳ್ಳುವ ಶಕ್ತಿ ತುಂಬಾ ಇರ್ದೆ ನೋಡು
ಹಾ ಹಂಗೆ ಮತ್ತೆ ಹೊಲದ್ ಬಾಜಿನೇ ಇದು ಇತ್ತು ಹಳ್ಳ ಐತೆ
ಹೂ
ಹಾ ನೀರಿಂದ ಏನ್ ಕೊರತೆ ಇಲ್ಲ
ಹ್ಮ್ ಹ್ಮ್ ಹ್ಮ್ ನೀವು ನಿಮ್ಮ ಹೊಲದಲ್ಲಿ ಯಾವುವು ಹಣ್ಣಿನ ಗಿಡ ಇಲ್ವಾ
ಹಾ ನಮ್ಮ ಇದೇ ಹೊಲ್ದಲ್ಲಿ ಅಂದ್ರೆ ಹಿಂಗ ಅಂತ ಇರುತ್ತೆ ನೋಡಿ
ಹ್ಮ್
ಅದುಕ್ ದಾಣ ಸುತ್ತಮುತ್ತಲೂ ನಿಂಬೆ ಗಿಡ ಇದೆ
ಹ್ಮ್
ಮಾವಿನ ಗಿಡ ಇದೆಯೇ
ಚೀವ್ ಚೀವ್
ಮತ್ತೆ ನುಗ್ಗಿ ಗಿಡ ಇದೆ ನುಗ್ಗಿ ಕಾಯಿ
ಹ್ಮ್ ಮಾವಿಹಣ್ಣು ಬಿಡ್ತ ಇ ವರ್ಷ
ಹಾ ಈ ವರ್ಷ ಬಿಡ್ತೀ ನೋಡಿ ಮನಿಗೆ ಎಷ್ಟ ಆಗುತ್ತೆ ಅಷ್ಟು ತಗೊಂಡು ಹೋಗಿತೇವೆ ಚೀಕೂ ಇಲ್ಲ ಹಾಕಿಲ್ಲಾ ನೋಡಿ
ಹಾಕ್ಬೇಕಲ್ಲ ಚೀಕು ತುಂಬಾ ಪ್ರಸಿದ್ಧಿ ನಿಮ್ಮ ನಿಮ್ಮಲ್ಲಿ ತುಂಬಾ ಚನ್ನಾಗಿ ಬೆಳತ್ತೆ
ಹೌದು ಮುಂದಿನ ಸಾರ್ತಿ ಟ್ರೈ ಮಾಡ್ಬೇಕ ಅನ್ನೋದು ಇದೆ ನಮ್ಮ ಗೆ
ಹ್ಮ ನರ್ಸರಿ ಐತಾ ನಿಮ್ದು ಹ್ಮ್ ಹ್ಮ್ ನಮ್ಮದು ಇಲ್ಲೆ ವಿಜಾಪುರ ಹತ್ರ ಒಂದ್ ಹತ್ತು ಎಕರೆ ಇದೆ ಅಲ್ಲಿ ನಾವು ದ್ರಾಕ್ಷಿ ಬೆಳಿತೀವಿ
ಹಾ ದ್ರಾಕ್ಷಿ ಬಾಳೀ ನೋಡಿ
ಹ್ಮ್ ದ್ರಾಕ್ಷಿ ಬೆಳ್ಳಿದು ಒಣ ದ್ರಾಕ್ಷಿ ಮಾಡ್ತೀವಿ ಮುನಕ್ ಆ ಗೋತ್ತಲ್ಲಾ ನಿಮ್ಗೆ
ಹಾಆ ಹಾಆ ಹಾಆ
ದ್ರಾಕ್ಷಿಯಿಂದ ಒನ ದ್ರಾಕ್ಷಿಗೆ ಬೇರ್ಪಡೆ ಮಾಡ್ಕೊಂಡು ಒನ ದ್ರಾಕ್ಷಿ ಬೆಳಿತೇವಿ
ಹೌದಾಆ
ಹ್ಮು
ಅದರಲ್ಲಿ ಸರಿಯಾಗಿ... ಬೆಳೆ ಬರತೆವಾ
ಹೌದು ಬೆಳೆ ಬೆಳೆಬೇಕು ಇಲ್ಲಾಂದ್ರೆ ವಾರದಲ್ಲಿ ಎರಡ್ ಸರಿ ಎಣ್ಣೆ ಹೊಡಿತೇವಿ ರೋಗ ಹಬಾರ್ದದು
ಹೌದಾಆ,,, ಅದರಿಂದ ಇನ್ಕಮ್ ಇದೆಯಾ
ಹೇ ತುಂಬಾ ಚೆನ್ನಾಗಿದೆ ನಾವು ಒನ ದ್ರಾಕ್ಷನು ಬೆಳೆದು ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಿ
ಹೌದಾ ಓಹೋ ಅದಕ ಎನರೆ ಇದು ಇರುತ್ತಾ ಪ್ರೊಸೀಜರು
ಹೌದು ಇರುತ್ತೆ, ಮೊದ್ಲು ಶೇಖರಣೆ ಮಾಡ್ಕೋಬೇಕು ಒನ ದ್ರಾಕ್ಷನ ಹಾ
ಹಾಆ
ಒಂದು ಕೆಮಿಕಲ್ ಬರುತ್ತೆ, ಕೆಮಿಕಲ್ ಸಿಂಪಡಣೆ ಮಾಡಿ ನಂತರ ಪ್ಯಾಕ್ ಮಾಡಬೇಕು ಐದ್ನೂರು ಗ್ರಾಮ, ಒಂದು ಕೆಜಿ, ಎರಡ ಕೆ ಜಿ ಅಂತ ಹೇಳಿ
ಹಾಆ
ಪ್ಯಾಕ್ ಮಾಡ್ಕೊಂಡು ಅದನ್ನು ಡಬ್ಬಿಯನ್ನು ಡಬ್ಬಿಯನ್ನು ಮಾಡಿಕೊಂಡು ಬೇರೆ ದೇಶಕ್ಕೆ
ಹೌದಾಆ
ನಾವು ಹಾಸ್ಟೆಲ್ ನಲೆ ರಫ್ತು ಮಾಡ್ತೀವಿ
ಹೊ ಅದಕ್ಕೆ ಪರ್ಮಿಷನ್ ತಗೋಬೇಕಲ್ಲಾ
ಹ್ಮ್ ಪರ್ಮಿಷನ್ ತಗೋಬೇಕು ಟ್ಯಾಕ್ಸ್ ಕಟ್ಟಬೇಕಾಲ
ಟ್ಯಾಕ್ಸ್ ಇರುತ್ತೆ ಏನೂ
ಟ್ಯಾಕ್ಸ್ ಇರುತ್ತೆ
ಎಷ್ಟಿದೆ ಟ್ಯಾಕ್ಸ್ ಎಷ್ಟುರುತ್ತೆ ಅದಕ್ಕೆ
ಅದು,,, ಒಂದು, ಹದಿನಾರು ಪರ್ಸೆಂಟ್ ಇರುತ್ತೆ ಚೂ
ಟ್ಯಾಕ್ಸ್ ಹದಿನಾರು ಪರ್ಸೆಂಟ್ ಇದೆ ಹ್ಮ ಚಾ ಕೊಡ್ಬೇಕು ನೋಡಿ
ಆಯ್ತು ಹೋಗಿ ಕುಡ್ದ್ ಬನ್ನಿ ಮತ್ತೆ ಅಸ್ತೇನೆ ಹ್ಮ್
ಆಯ್ತು